ಹಮ್ಮಸರ್ ಅಮ್ಮಸರ್ ಬ ಸರಿ ಏನ್ ಮಾಡ್ತಿದೆ ಸ
ಏನಿಲ್ಲಪ್ಪಾ ಸ್ವಲ್ಪಾ ನಾಳೆ ಪೊಲಿಟಿಕಲ್ ಸೈನ್ಸ್ ಸ್ವಲ್ಪ ಕ್ಲಾಸಸ್ ಸ್ಟಾರ್ಟ್ ಆಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪಾಠ ಮಾಡಬೇಕಾಗಿದೆ ಅಧೆ ಓದ್ ಇದನಪ್ಪ ನೀ ಏನ್ ಮಾಡ
ಏನಿಲ್ಲ ಸರ್ ಬಂದಿದ್ದಾರೆ ಸರ್ ಸ್ವಲ್ಪ ಮನೆ ಕೆಲ್ಸ ತ ಸ ಅ ಕೆಲಸ ಮಾಡ್ಕೊಂಡ ಬಿ ಸರ್ ಏನಿಲ್ಲ ಕಟ್ಟದ ನಡೆ ಹಾ ಹೌದ್ರೀ
ಹಾಂ ಹಾಂ
ಸರ್ ತಾವು ಏನ್ ಮಾಡ್ತಿದ್ ಸರ್
ಅದೇಪ್ಪಾ ಸ್ವಲ್ಪ ಇಲ್ಲಿ ಸ್ವಲ್ಪ ಸಿಲೆಬಸ್ ನೋಡ್ತಾ ಇದ್ದೇನಿ ಮತ್ತೆ ಔಟ್ಸೈಡ್ ಹ ಹೋಗಬೇಕ ಸ್ಲ್ಪ ಶಾಪಿಂಗ್ ಅದ ಮಾಡ್ಬೇಕು
ಹಾ ರೀ
ಸ್ವಲ್ಪ ವೆಜಿಟೇಬಲ್ ತಗೊಂಡ್ ಬರ್ಬೇಕಾಗಿದೆ ಮಾರ್ಕೆಟ್ದಂತ ಹೌದೌದಪ್ಪ ತರಕಾರಿ ತಗ ಹುಡುಗರ ಬಂದಿದ್ದಾರೆ ಸ್ವಲ್ಪ
ಹಾ ಹೌದ್ರಿ ಅಯ್ಯಣ್ಣ ಹೋದ ಹೂಗೇನನ್ರಿ ಏನ್ ಅದನ್ರಿ
ಅವ್ನು ಕೂಡಓದತ ಕುತ್ಕೊಂಡಿದ್ದಾನೆ
ಹೌದ್ರಿ ಸರ್ ಜಟಪೋರ್ ಇಲ್ಲಿ ಅದ್ರ ಜಟಪೋರ
ಕೂಡ ಅವನು ಕೂಡ ಓದ್ತಾ ಕೂತ್ಕೊಂಡಿದ್ದಾನೆ ಊಟ ಮಾಡ್ತಾ ಇದ್ದೇನೆತ್ತಪ್ಪಾ ಹಾ ನಿಮ್ದ ಊಟಪಾ
ನಮ್ ಇನ್ನ ಎಲ್ಲಿ ನೋಡ್ರಿ ನೀರ್ ಹಚ್ಚಿವವ್ರಿ ನೀರ್ ಪೈಪ್ ಇ ಮಾಡಕ್ಕೋತೀರರಿ ನೀ ಹೊರಲ್ಲಲ್ ಒಂದ ಮೂರ್ ನಾಲ್ಕ ದಿನಕ್ಕೆ ಹೊಂದ್ ಬರ್ದವಳರರಿ ನೀರ್
ಕರೆಕ್ಟ್ ಹೌದು ಹ ಹಾ ಹಾ ಇನ್ನು ಎಷ್ಟ ದಿನ ಆಗುತ್ತಪ್ಪಾ ಮನೆ ಕೆಲ್ಸ
ಸರಿ ನಾ ಬಾಳ ಅತ್ರಿ ಯಾವಾಗ್ರೀ ಅಮೌಂಟ್ ಇರದ್ರಿ ಅವಾಗ ಕಟ್ಬೇಕಂದ ಇಷ್ಟನ್ ಪ್ಲಾನಿಂಗ್ ಹಾಕಿವವ್ರಿ ಈಗ ಸುಮ್ನೆ ರೀ ಈಗ ಸಾಲ ಮಾಡಿ ಕಟ್ಟಬೇಕಂದ್ರೆ ಆಗಲ್ರರಿ ಸುಮ್ನೆ ಅದಿಗೆ ಅದ ಅಂತ ಎಷ್ಟನ್ ಈಗ ಕೆಲಸ ಮಾಡ್ತನಿ ಕೆಲ್ಸ ಮಾಡ್ತನಿ ಅಂತ ಹೆಂಗ್ ಅಮೌಟ್ ಬರ್ತಾರೆ ಪ್ಲಾನಿಂಗ್ ಆಯತವ್ರಿ
ಹೌದು ಹಣಕಾಸಿನ ವ್ಯವಸ್ಥೆ ಇತ್ತಂದ್ರೆ ಅಷ್ಟೇ ಮನೆ ಕೆಲಸ ಆಗತ್ತಪ್ಪಾ
ಹಾ ರ ಆದ್ರರಿ ಇಲ್ ಅಂದ್ರೆ ಆಗಲ್ರಿ ಸರ್ ಅದಕ್ಕೆ ಸುಮ್ನೆ ಯ್ ಮಾಡ್ಬ
ಹೌದೌದು
ಸಾಲ ಮಾಡ್ಬೇಕುರಿ ಸಾಲ ಮಾಡಿ ಬಡ್ಡಿ ಕಟ್ಬೇಕ್ರೀ ಅದ ಮಾಡ್ಬೇಕ್ರ
ಇಲ್ಲ ತುಂಬಾ ಸಮಸ್ಯೆ ಆಗುತ್ತೆ ಅದು ಆ ರೀತಿ ಮತ್ತೆ ಬಡ್ಡಿ ಗಂಟು ಎರಡುೂ ಸೇರ್ ಬಿಿಟ್ಟು ಇ ನಾಳೆ ಪ್ರಾಬ್ಲಮ್ ಆಗುತ್ತೆ
ಹಾ ರೀ
ಸ್ವಲ್ಪ ನಿಧಾನ ಹಾ ಹೇಳಿ ಇದಾನ ಐದರು ಕೂಡ ಪರವಾಗಿಲ್ಲ
ಹಾ ರೀ ಅದೇ ನಿಧಾನವಾಗಿ ಮಾಡ್ಕೇಬೇಕ್ರೀ ಇಲ್ಕಂದ್ರ ಈಗ ಅಡ ದುಡಿ ಮಾಡಿ ಇಷ್ಟ ನಮ ಕಲ್ ಮ್ಯಾಗ್ ನಾವ್ ಕಲ್ಲಾಕ ಮದ್ರಿ ಈಗ ಒಂದು ಹಾ ರೀ ಒಂದು ಈಗ ಒಂದ್ ಲಕ್ಷ ತೊಂದಿರ ತಂದಿ ಇಷ್ಟ್ಣ ಅದಕ್ ಮೂರು ಬಡ್ಡಿ ಕಟ್ಬೇಕಾದ್ರೆ ಅದಕ್ಕೆ ರೀ ಸುಮ್ಮ ಈಗ ಅದೇ ಒಂದ್ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಜಮಾ ಆಗ್ಲ್ರಿ ಅದೇ ಜಮಾ ಮಾಡಕಂತ ಎಷ್ಟ ಎಷ್ಟ ಆದ್ರೆ ಒಂದು ಕಲ್ ಕಡ್ದ ಗಷ್ಟಿಂದ ಅದ ಕಡ್ದ ಸಿಮೆಂಟ್ ಇಷ್ಟಂಬಾರಸಿ ಅಷ್ಟ ಇಷ್ಟ ಇಷ್ಟ ಜಮಾ ಮಾಡಿ ಜಮಾ ಮಾಡಿ ಮಾಡಿದ್ರೆ ನಡತಿದ್ರಿ ಕಟ್ಟಗಂತ ಹೋಗೋದ್
ಹೌದು ಹೌದು ಹೌದು ಕರೆಕ್ಟ್ ಹ್ಮ್
ಒಮ್ಮಳ ಅಂದ್ರೆ ಆಗಲ್ರಿ ಸರ್ ಅದಕ್ಕೆ ಸ್ಲೋ ಆಗ ಕಟ್ಟಬೇಕನ್ ಪ್ಲಾನಿ್ ಆಯಐವರಿ ಎಣೂರು ಮಿ
ಹಾಂ ಹಾ ಹಾ
ಅದು ಲೋನ್ ಅಂದ ಒಂದಿದ್ರು ಪಿ ಎಂ ವಿಶ್ವಕರ್ಮ ಯದ್ಗಿರಿ ಕಳ್ಳೇಶ ಅಂದ್ರರು
ಹ ಅಪ್ಲೈ ಮಾಡಿದೀರಾ ನೀವು ಗೌರ್ಮೆಂಟ್ ಅಲ್ಲಿ
ಸರ್ ಅದ ಏಜ್ ಆಗಿದೆ ಅಂತಂದ್ರೆ ಅದಿವು ಅಪ್ಲೈ ಮಾಡಿಲ್ರಿ ಸರ್
ಓಹೋ ಅಂದ್ರೆ ರಿಜೆಕ್ಟ್ ಆಗಿದೆ ಅಂದಂಗ ಐತೆನೆಮ್ದು ಏನ್ ಮಾಡಕ್ಕ ಆಗಲ್ಲ ಹಾ ಮತ್ತೆ ಅಪ್ಲೈ ಮಾಡ್ತೀರಾ
ಸರಿ ಅ ಅಣ ಅಣ್ಣ ಅಣ್ಣವರ ಹೆಸರು ಮಾಗ ತಬೇಕ ಮಾಡೀವ್ರಿ ಸುಮ್ಮನೆ ಈಗಲ್ರಿ ನಂದನ್ ಬೇಡ್ರೀ ಅದಕಂದ್ರ ಆರ್ಗೈ ಒಂದು ಸೂಕ್ತ ಕಾರಣಗಳಾದದಾವ್ರೀ ಅದು ಬ್ಯಾಡ ಅಂತ ಕೇಸಿ ಎಜುಕೇಶನ್ ಪ್ರಾಬ್ಲಮ್ ಆಗ್ಬೋದ್ರಿ ನನ್ಗನು
ಹೌದು ಮುಂದೆ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಗೌರ್ಮೆಂಟ್ ರೂಲ್ ಅಲ್ಲಿ ಏನಾಗ್ತದೆ ಅಂದ್ರೆ ಶಿಕ್ಷಣದ ಸಾಲ ಇ
ಹ ರೀ ಸುಮ್ ಹೆಚ್ಚು ಕಮ್ಮೆ ಮು ಮತ್ತೆ ಮುಂದ್ ಸರ್ ನೀಗ್ ಪ್ರಾಬ್ಲಮ್ಗೋದ್ರೀ ಅದಕ್ಕೆ ಬೇಡ ಅಂತ ಬಿಟ್ಟೇನ್ ರೀ ನಾನ್ ಹ ಸರ್ ಬಿದ್ದಲ್ರಿ ಸರ್ ಅದೇ ಬ ಇಲ್ರರಿ ಆರ್ನೂರ್ ತ ಮೂವತ್ ಫೀಟ್ ಒಡಸವ್ರೀ ಬೇ ನೀರಿ ಬಿದ್ದಲ್ರಿ ಏನ್ ಮಾಡ್ತರಿ ಎಲ್ಲಾರಿ ಅದೊಂದ್ ದೊಡ್ ಸಮಸ್ಯೆ ಆಗ್ಬಿಡದ್ರಿ ಅದೇ ನಮ್ ಹೊಡಿತಾ ಬಿದ್ದಿದ್ರಿ ಕೊಡಿತಾ ಬಿದ್ರಿ
ಯಾಕೆ ಈ ರೀತಿ ನಮ್ಮಲ್ಲಿ ಜಲ ಸಂಪನ್ಮೂಲ ಕಡಿಮೆ ಆಗ್ತದೆ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವ್ ಏನ್ ಮಾಡ್ ದೀವಿ ನೀರನ್ನ ಅನಾವಶ್ಯಕವಾಗಿ ಬಳಕೆ ಮಾಡ್ಕೊಳ್ತಾ ಇದೀವಿ. ಅದಕ್ಕಾಗಿಬಿಟ್ಟು ನಾವು ಅತಿ ಅಂತರಾಳದಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಬೋರ್ವೆಲ್ ಹಾ ಬೋರ್ವೆಲ್ ಹಾಕಿದ್ರು ನೀರ್ ಬೀಳ್ತಾ ಇಲ್ಲ.
ಹೌದ್ರಿ ಸರ್ ಏನ್ ಅದ್ರಾಗ ನಮ್ ನಮ್ ಬಲ್ಲಿ ಅಂದ್ರೆ ಕಲ್ ಬಾಳ ಅದಲ್ರರಿ ಅದಕ. ಹಿಂಗದ್ರ ಸರ್
ಹೌದು ಅದು ಗಣಿಗಾರಿಕೆ ಪ್ರದೇಶ.
ಹಾ ರೀ ಕಲ್ಲು ಬಾಳಾದ್ರಿ ನೀರು ಅದರದ ಅಷ್ಟೇ ಶ್ಯಾಟಜ್ತ್ ಐತ್ರಿ ಎಲ್ಲಿ ರೀ ಏಳ್ನೂರು ಸಾವಿರ ಹಾಕಿದ್ರೆ ಒಂದೊಂದ್ ತೋಲಿ ಬಿಲ್ಲಳ ರಿ
ಹೌದು
ಹಂಗ ಅಲ್ಲ ರಿ ಸರ್ ಮುನ್ನೂರ ಮುನ್ನೂರ್ ನೀರ್ ಬೀಳ್ತವ್ ಅಂದ್ಕೆಸಿ ಇಷ್ಟನ್ ತಂಗಿನಕಾಯಿ ತೋರ್ಸಿದ್ರ್ ನೀರ್ ಬಿದ್ದಿಲ್ರರಿ. ಏನ್ ಮಾಡ್ತರಿ ಬಿದ್ದಲ್ರಿ ಅದಗ ನೀರ್ ಬಿದ್ದ್ರ ಗಂ ಸಿಕ್ಕಂಗ ನೋಡ್ರಿ ಸರ್ ಒಂಥರ ಹಳೆ ಕಡೆ ಹೇಳ್ತಾರಲ್
ಹಳೆ ಕಾಲದಲ್ಲಿ ನಿಧಿ ಸಿಕ್ಕಿದಂಗೆ ಇವಗಿನ
ನಿಧಿ ಸಿಕ್ಕಂಗ್ರಿ. ಹಾ ರೀ ಹಂಗೆ ಅದ ನೋಡ್ರಿ ಈ ಎಲ್ಲಾ ಟೆಕ್ನಾಲಜಿ ಪ್ರಕಾರ ಎಲ್ಲಾ ನೋಡಕ್ ತರಿ ಅದನ್ ಇದ್ದಲ್ರಿ ಒಂದ್ ಎರಡ್ ತೋಲಿ ಅಚಾರಿ ಇ ನಮ ಚೇತನ್ ಸಾಹುಕಾರ್ ಅಂತ ನೋಡ್ರಿಲ್ರಿ ಸರ್ ಪೆಟ್ರೋಲ್ ಪಂಪ್ ಇಟ್ರಲ್ ರ ಹೊಸದು.
ಇಲ್ಲ ನೋಡಿದ್ದೀನಿ ನೋಡಿದ್ದೀನಿ ಅವ ಅವ ಅವ್ರ ಪರಿಚಯ ನಮಗೆ ಅವ್ರು.
ಹಾ ರೀ ಅವ್ರನ ಹಾಕಿದಾರ ಸರ್ ಅವ್ರ ಆ ಇದನ ಕೂಡ ಬಿದ್ದಿಲ್ರರಿ ಅಲ್ಲಿ ಎರಡ್ ಪಾಯಿಂಟ್ ತೋರ್ಸ್ರೀ ಟೆಕ್ನಾಲಜಿ ಪ್ರಕಾರ ಒಂದ್ ತೋರ್ಸಾರ್ರೀ ಮತ್ ತೆಂಗಿನಕಾಯಿ ಪ್ರಕಾರ ಒಂದ ತೋರ್ಸ್ಯಾರ್ರೀ ಅವ್ನ್ ನಾಲ್ಕಕಾಯ್ಕಿದ್ರ ಬಿದ್ದಿಲ್ರಿ ಇನ್ನೊಂದ ಎಲ್ಲ ಏನ್ ಮಾಡ್ ಯಾರೋ ಬಾಳ ಟ್ಯಾಲೆಂಟ್ ಅದರ ಇದ್ರ ಬಗ್ಗೆ ತೆಂಗಿನ ಕಾಯಲಿ ಬೀಳಿಸಿ ನೋಡ್ತಾರ ಅಂತ ಎಷ್ಟ ಬೀಗಡ್ರರಿ ಕರ್ಶರರಿ ಕ ಕರ್ಶಣ ಬಿದ್ದಾವ್ ನೋಡ್ರಿ. ಪ್ರದನೀರ
ಭೂಮಿ ಅಂತರಾಳದಲ್ಲಿ ಕರೆಕ್ಟ್ ಆಗಿ ಅದು ನೀರಿನ ಪ್ರಮಾಣ ಯಾವ ಪ್ರದೇಶದಲ್ಲಿ ಇರುತ್ತೆ ಅಂತೆ ಹೇಳಿ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಪರಿಶೀಲನೆ ಆದ ನಂತ ತರ ಆ ಪ್ರದೇಶದಲ್ಲಿ ಏನ್ ಮಾಡ್ಬೇಕಾಗುತ್ತೆ ಬೋರವೆಲ್ಲ ಹಾಗೆ ಆಕಿದ್ರೆ ಸರಿಯಾದ ಪ್ರಮಾಣದಲ್ಲಿ ನೀರ್
ಹಾ ರೀ ಹಂಗಗೆ ಆತ್ ನೋಡ್ರಿ ಸರ್ ಅದ ಅದೇ ಒಂದ್ ದೊಡ್ಡ ಪ್ರಾಬ್ಲಮ ರೀ
ಕರೆಕ್ಟ್ ಕರೆ
ಅಲ್ರೀ ಟೆಕ್ನಾಲಜಿ ಪ್ರಕಾರ ನೋಡ್ತಾರಲ್ರಿ ಅದ ನೋಡಿದ್ರ ಪ್ರಕಾರ ಇದಾಗಗ್ತವ್ರೀ ಇಲ್ಲಿ ನಮ್ಮ ಊರ್ರ ಏನ್ ಮಾಡ್ತಾರ.
ಇಲ್ಲ ಕೆಲವೊಂದು ಅದು ಕೆಲವೊಂದು ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಿಮ್ಮಲ್ಲಿ ಗಣಿಗಾರಿಕೆ ತುಂಬಾ ಇದೆ ಗಣಿಗಾರಿಕೆ ಕೆಳಗಡೆ ಏನಾಗ್ತಾ ಇದೆ ಅಲ್ಲಿ ನೀರು ಆ ನೀರಿನ ಕವಲಿ ಸಿಗುತ್ತೆ ಬಟ್ ಬಾಳ ಡೀಪ್
ದೀಪಕ್ ಹಾ ರೀ ಸರ್ ಅದಿಕರಿ ಏನ್ ಮಾಡ್ತಾರೀ ಬೋರ್ವೆಲ್ ಹಾಕಿ ತಕ್ಷಣ್ರೆ ಒಂದ್ ಮೂರ ಎರಡ್ ಮೂರ್ ದಿನ ಆಗಣ ಒಂದ ಟ್ಯಾಂಕರ್ ನೀರ್ ಬಿಡೋದ್ರಿ ಒಂದ್ ಎರಡ್ ಟ್ಯಾಂಕರ್ ನೀರ್ ಬುಟ್ಟಿಗೆಸ ಇಂದ ಆ ಜಲಿ ಬಿಸ್ತಾವ್ರೀ ಒಳಗ ನೀರನ್ನು ಅದಕ್ಕೆೇದ ಮಾಡ್ತಾರ್ರೀ. ಅದ್ ಬಿಚ್ಚ ತಕ್ಷಣ್ರೀ ಮಣಿಪುರ್ ತಿಂಗಳಂದ್ರ ಬರೇ ಬರ್ತವ್ರ ನೀರ್ ಎಲ್ಲಿಗ್ ಹೋಗಲ್ರರಿ ಅಂತ ಅಂದಾರೀ ಅದೇ ಮೋಟರ್ ಕುುದರ್ಸ್ಬೇಕಂತ ಮಾಡೀವ್ರಿ ಇದೊಂದು ಸಲ ಅಣ್ಣ
ಮನೆಯ ಬಳಕೆಗಾಗಿದ್ರು ನೀರನ್ನ ಬಂದಿದ್ರೆ ಓಕೆ ಪರವಾಗಿಲ್ಲ ಬಟ್ ಅದು ಕೂಡ ಬರ್ಲಿಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗತ್ತೆ
ಹಾ ರೀ ಅದಿಕ ರ ಏನ್ ಮಾಡ್ಕೊತ್ರರಿ ಹಣದ್ ಸಮಸ್ಯೆ ಹೆಚ್ಚಿಗೆ ಅದರ ಈಗ ಮೋಟರ್ ಮಷಿನ್ ತ ಇಲ್ಲರಿ ಅಣ್ಣ ಸ್ವಲ್ಪ ನಮ್ಮ ಮಾಮೂ್ರಿಗೆ ಕೇಳ್ಬೇಕ್ರಿ ಅವ್ರೇ ದೊಡ್ಡರ ಅದಾರೀಗ ಮನ್ಯಾಗ್ರಿ
ಹೌದೌದು ಹಿರಿಯರಿಗೆ ಕೇಳ್ಬಿಟ್ಟು ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು
ಹಾ ರೀ ಈಗ ದೊಡ್ಡ ಮಾಮರ ಸಣ್ಣ ಮಾಮರ ಇಲ್ಲ ರೀ ಅವ್ರ ತೀರಕೊಂಡರ ರಿ ಅದಕ್ಕೆ ಇವ್ರು ನಮ್ಮಣ್ಣ ನಮ್ಮಣ್ಣ ಅವ್ರೀ ಅವರು
ಅಂದ್ರೆ ಅಣ್ಣನೇ ಎಲ್ಲಾ ಜವಾಬ್ದಾರಿ ಮಾವವರು ಜವಾಬ್ದಾರಿ ವಹಿಸ್ಕೊಂಡ್ ಮಾಡ್ತಾ ಇದಾರೆ ಕೆಲ್ಸ
ಹಾ ರೀ ಅವ್ರಿಗೆ ಹೆಚ್ಚೆಗೆಸಿಂದ ಕೇಳಿಗಸಿದ ಎಲ್ಲ ಮಾಡ್ಕೋಬೇಕರಿ ಅವ್ರ ಅಕ್ಕನ ಅಕ್ಕನ ಗಂಡ ಗಂಡದವರೇ ಅವ್ರೇ ಮಾವಾರ ಎಲ್ಲ ಅವ್ರಿಗೆ ಕೇಳಳ್ಬೇಕಾದ್ರು ಒಂದ್ ಮಾತ್
ಇಲ್ಲ ಹಿರಿಯ ಕೇಳ್ಬಿಟ್ಟು ಕೆಲಸ ಕಾರ್ಯಗಳನ್ನ ಮುಗಿಸಬಾರದ ಇಲ್ಲಂದ್ರೆ ಸಮಸ್ಯೆ ಆಗತ್ತೆ
ಹಾ ಮುಂದ್ರರಿ ಈಗಏನನ್ಯ್ತ್ ಅಂದ್ರೆ ಒಂದ್ ಮಾತ್ ಕೇಳಿಲ್ ನೋಡ್ರಿತ್ ಮಾತನ್ ಬರ್ ಅ್ರಿ ಇದನ್ ಬರ್ದ್ರಿ ಯಾಕ್ರೆ ಅವ್ರಿಗೆ ಮುಂದ್ ಮಾಡಿ ಇಷ್ಟ್ ನಾವೇ ದೊಡ್ಡವ್ರಗ್ ಮುಂದ್ ಮಾಡಿ ನಾವ್ಂದ್ರ ಸಣ್ಣವರ್ ಇದ್ರ ಹೆಂಗನಾದತ್ರಿ ಅವ್ರ ಎಲ್ಲ ನೋಡ್ಕೊಂಡ ಹತರಿ
ಹೌದು ನಾವ ಎಷ್ಟೇ ಬುದ್ಧಿವಂತರ ಆಗಿದ್ರು ಕೂಡ ನಾವು ಕೇಳ್ ಮಾಡ್ಬೇಕು
ಹಾ ರೀ ಕೆಲವೊಮ್ಮೆ ಕೈ ಜೋಕ್ ಓದ್ದ್ರಿ ಅದಕ್ಕೆ ಇದ್ ಮಾಡದ್ರಿ ಸು್ ಹಾ ರೀ ಯಾಕಂದ್ರೆ ಅನುಭವ ಇರುದಲ್ರರಿ ಸರ್ ಅವ್ರಿಗೆ
ಯಾಕಂದ್ರೆ ಅನ್ಭವಸ್ ಮಾತನ್ನ ಕೇಳಿದಾಗ ಯಾವುದೇ ಸಮಸ್ಯೆಗಳಿಂದ ನಾವು ಈಸಿಯಾಗಿ
ಮುಂಚಿ ಹಾ ರೀ ಮುಂಚಿತವಾಗಿಗನೇ ಗೊತ್ತಾದ್ರೆ ಅದಕ್ಕರಿ ಏನಂದಾರೀ ಮೊನೆಯಂದ ಎಲ್ಲಾ ಮಣ್ಣ ನ್ ಸರಿರಿ ಹೋಗಿಂದ್ರ ಈಗ ನೋಡ್ರಿ ಯಾರ ಸಾವಿರ ಆದ್ರೆ ನಾಲ್ವತ್ತೈದು ಸಾವಿರ ಬಾಕಿ ಉಟಿಪ್ಂಟಿಪ್ಪ್ರಿ
ಯಾಕಂದ್ರೆ ನೋಡ್ರಿ ಈ ಈ ರೀತಿ ನಾವು ಹಿರಿಯರ ಮಾರ್ಗದರ್ಶನ ಣದಿಂದ ನಾವ್ ಏನ್ ಮಾಡ್ಬಹುದು ಹೆಂಗ ಈಗ ಅಷ್ಟ ಷ್ಟೊಂದು ದುಡ್ಡಿಗೆ ಬರತಕ್ಕಂಥ ವಸುಗಳನ್ನು ಕಡಿಮೆ ಒಂದು ಮೊತ್ತಕ್ಕೆ ಹೆಂಕೊಂಡಿದಿವವಲ್ಲ ಅದೇ ರೀತಿ ಜೀವನದಲ್ಲಿ ಸಮಸ್ಯೆ ಕೂಡ ಹಾಗೆ ಇದೆ ಆ ಸಮಸ್ಯೆಗಳನ್ನ ಪರಿಹಾರ ಅಂದ್ರೆ ಹಿರಿಯರ ಮಾರ್ಗದರ್ಶನದ ಮುಖಾಂತರ ತಗೊಂಡಿದಾಗ ಈ
ಅವ್ರ ಬೇಕೇ ಬೇಕ್ರ ಬೇಕ್ರ ಆಗಲ್ ಮುಂದಿನ ದಾರಿಗಳು ಈಜಿ ಮಾಡಿ ಕೊಡ್ತಾರೀ ಅವರು ನಮಗೆ ಸಲ್ಯೂಷನ್ಳ
ಹಾ
ಕೆರೆ ಅವ್ರಿಗೆ ಹೇಳ್ಬೇಕ್ರರು ಅವ್ರಿಗೆ ಮುಂದ್ ಮಾಡ್ಬೇಕ್ರ ಮೋಟರ್ ತಗೋಬೇಕ
ಅಂದ್ರೆ ಇನ್ನ ಮ ಇ ಮನೆ ಕಟ್ಟುವ ತನ ಅಣ್ಣನ್ ಮದುವೆ ಮುಂದೆ ಇದೆ ಇನ್ನು
ಹಾ ಇಲ್ರರಿ ಈಗ ಹಂಗ್ ಕಟ್ಗಂತ ಹೆಗೆ ನೋಡ್ಬೇಕಂತ ಅನ್ನೋದ್ ಕು ರಿ ಹಂಗೆ ಆಗ ಹೋಲ್ದ್ರಿ ಏನ್ ಮಾಡ್ತರಿ ಸರ್ ನಿಮ್ಗ್ ಪರಿಚಯ ಇದ್ರ ನೋಡ್ರಿ ಇಲ್ಲಾನ
ಹ ಹಾಗೆ ನಾನು ನೋಡ್ತಾ ಇದ್ದೀನಿ ನಿಮ್ ಬ್ರದರ್ವ್ರ್ದು ಏನ್ ಮಾಡ್ರಿ ಅಂದ್ರೆ ಒಂದು ಬಯಳ್ಳೂಟ ಹಾಕಿ ಅವ್ರ್ದು ಹ ಹಾ ನಿಮ್ಮ್ ತಂದೆ ಹೆಸರು ಮತ್ತೆ ಅಣ್ಣ ಬ್ರದರ್ ಎಷ್ಟು ಜನ ಸಿಸ್ಟರ್ ಅದು ಎಷ್ಟು ಜನ ಇದಾರೆ ಅಣ್ಣ ತಂಗಿ ಆಮೇಲೆ ನಿಮ್ಮ ಮೊತ್ತ ಅದು ಎಷ್ಟಾಗಗುತ್ತೆ ಅಂತ ಹೇಳ್ಬಿಟ್ಟು ಒಂದು ರೆಡಿ ಮಾಡ್ಬಿಟ್ಟು
ಹೌದ್ರಿ ಸರ್ ಅದೊಂದ್ರೀ ಇನ್ನೊಂದು ಇನ್ನೊಂದ್ ಪ್ರಾಬ್ಲಮ್ ಏನಿದೆ ಸರ್ ಅಂದ್ರೆ ಇವರು ಆಂಧ್ರ ಬಂದಲ್ರಿ ಆಧ್ರದವ್ ಏನ್ ಬಂದ ಮಾಡಿ ಬಿರೀ ಬಂದ ಡೇಟ್ ಕಮ್ಮಿ ಹೆಚ್ಚು ಕಮ್ಮಿ ಜಾಸ್ತಿ ಹಾಕಿ ಬಿಟ್ಟ್ರರಿ ಸರ್ ನಮ್ ತಾಯನ್ ಜಾಸ್ತಿ ಆಾಕ್ಯಾರ ನಮ್ಮ ಅಣ್ಣದವ್ರ ಜಾಸ್ತಿ ಆಕ್ಯರಿ ಈಗ ನಾವೇ ಎಜುಕೇೇಶನ್ ಓದ ಕೂತೀವರಿ ನಮ್ ಟೆಂತ್ ಮಾರ್ಸ್ ಕ ಮ ಚೇಂ ಮಾಡ್ಕಬಹುದು ಅವ್ರದ ಇಲ್ಲಿ ಮಾಡಕಕ್ ಆಗಲ್ಲಲ್ರರಿ ಅದೇ ಪ್ರಾಬ್ಲಮ್ ಇ ಈಗ ಆಧಾರ್ ಕಾರ್ಡ್ ತೋರ್ಸಿದ್ರೆ ಹೌದು ಏಜ್ ಬಾಳ ಅದಪ್ಪ ಇವ್ರಿಗೆ ಅನ್ಕಷ ಅವ್ರಿ ಅನ್ಸಂಗತ್
ಇಲ್ಲ ಆ ರೀತಿ ಅವ್ರು ಮಿಸ್ಟೇಕ್ಸ್ ಮಾಡ್ಬಾರ್ದು ಯಾಕಂದ್ರೆ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಕಾರ ಕಾನೂನು ಚೌಕಟಿ ನಡಲಿೇ ಮಾಡ್ಬೇಕು ಬಟ್ ಅವ್ರು ಆ ರೀತಿ ತಿ ತಪ್ಪುಗಳನ್ನು ಮಾಡಿ ಒಂದು ಕುಟುಂಬದಲ್ಲಿ ಈ ರೀತಿ ಸಮಸ್ಯೆಗಳು ಸಹಜದೆೆ ಏಜ್ ಒ ಹೆಚ್ಚಿಗಾಗಿದೆ ಏನ್ ಬೇಡಾರಿ ಅಂತೋ ಅದು ಸರಿಯ ಅವ್ರು ಇದು ಮಾಡ್ಕೊಂಡ್ಬೋ ಯಾಕಂದ್ರೆ ಅದೇ ಕರೆಕ್ಟ್ ಅ್ದಂಬ್ಡ್ತಾರೆ ಬಟ್ ಅದು ಅಷ್ಟು ಏಜ್ ಇಲ್ಲ ಅಂತ ಅಂದ್ಮೇಲೆ
ಹ ಅದೇ ಅದೇ ಒಂದ್ ಸಮಸ್ಯೆ ಆಗಿದ್ರಿ ಏನ್ ಮಾಡ್ತರಿ ಈಗ ಏನ್ ಮಾಡಕ್ಗಲ್ ಫಸ್ಟಿಗೆ ಸ್ಟಾರ್ಟಿಂಗ್ ಆಗಿತ್ತಲ್ರಿಧಾರ್ಡ್ ಮಾಡಸ ಟೈಮಿಗೆ ಆಟೈಮಿಗೆ ಹೋಗಿ ಬಿಟ್ರಿ ಕೊರೋನಾ ಆಯತ್ತು ಅವರು ಎಚ್ಚು ಕಾಕಿ ಬಿಟ್ಟ ಹಾ ರೀ ಅದೇ ಒಂದ್ ದೊಡ್ಡ ಸಮಸ್ಯ್ರೀ ಈಗ ಇಲ್ಗಂದ್ರೆ ಅದೇ ಬಾಯ್ಡೇಟ ಮಾಡಿ ಕೊಡ್ತರಿ ಸರ್ ಅದ್ರೆ ಹೆಚ್ಚಿಗೆ ಜಾಸ್ತಿ ಇದಾವಲ್ರ
ಅದಕ್ಕೆ ಯಾವ ಅದಕ್ ಯಾವ್ದಾದ್ರು ಶಾಲಾ ದಾಖಲಾತಿ ಇದಿದ್ರೆ ತಿದ್ದುಪಡಿ ಮಾಡ್ಬಿಟ್ಟು
ಅಣ್ಣದವ್ರ ಅಂದ್ರ ಇಬ್ಬರು ಓದಿಲ್ರಿ ಓದಿದ್ದೆ ನಾವ್ ಮೂವರ್ ನಾಕ್ ಮಂದಿರರಿ ಓದಿದ್ದನ್ ರೀ
ಇಲ್ಲ ಅ ಅಂಗನವಾಡಿ ಟೀಚರ್ ಹತ್ರ ಶಾಲಾ ದಾಖಲಾತಿ ಕೊಡ್ತಾರೆ ಇಲ್ಲಾಂದ್ರೆ ಸ್ಟ್ಯಾಂಪ್ ಮಾಡ್ಸ್ಬೇಕು ಕೋರ್ಟ್ ಅಪ್ಡೇಟ್ ಮಾಡಿಸ್ಬಿಟ್ಟು ಸ್ಟಾಂಪ್ ಮಾಡಿಸಿದ್ರೆ ನಾವು ಕಾನೂನಿನ ಪರಿಮಿತಿ ಎಲ್ಲಿ ಏನ್ ಮಾಡಬಹುದು ಅದನ್ನೇ ತಿದ್ದುಪಡಿ ಮಾಡಬಹುದು ಅನುಕೂಲ ಇದೆ ಅದಕ್ಕೆ ಅವಕಾಶವಿದೆ ಹಾ ಹಾ ಅವಕಾಶ ಇದೆ ಅದ ನೀಟಾಗಿ ಕಾನನ ಪರಿಮಿತಿಯಲ್ಲಿ ಏನಿದೆ ಅದನ್ನು ನಾವು ಡೇಟ್ ಆಫ್ ಬರ್ತ್ ತಿದ್ದುಪಡಿ ಮಾಡಿದ್ರ ಯಾಕಂದ್ರೆ ಬೇರೆದವೂಡ ಸಮ್ಯೆ ಆಗಲ್ಲ ಕರೆಕ್ಟ್ ಇದೆ ಏಜ ಅಂತಂದ್ರೆಕೆ
ಹ ಇಲ್ರಿ ಕಮ್ಮ ಬಾಳ ಕಮ್ಮಿ ಅದವರು ಏಜ ಹೋಗಿ ಜಾಸ್ತಿ ಅದೇ ಒಂದು ರೋತಾತ ಬಾಯಡ್ ರೋಟ ಕೊಡೋಕೆ ಸ್ವಲ್ಪ ಇದು ಉಂಟದ್ರೀ ಯಾರ್ಗ್ಯನ ಹಿಂಗ್ ಆಧಾರ್ ಕಾರ್ಡ್ ಇ ತೋರ್ಸ್ರರ್ ಬಾಳ ಹೆಚ್ಚ ಜಾಸ್ ಅದ ಜಾಸ್ತಿ ಅದ ಅಂತ ಅಂತಾರಂತ ಕಜ ತೋರ್ಸಲ್ರಿ
ಇಲ್ಲ ಯಾರೇ ಆಗ್ಲಿ ಈಗ ಯಾರು ಫಸ್ಟ್ ನೋಡೋದೇ ಡೇ ಬರ್ತದು ಅದ್ರಲ್ಲಿ ಏನಾದ್ರು ಹೆಚ್ಚು ಬಂತಪ್ಪ ಅಂದ್ರೆ ಕಡಿಮೆ ಬಂದ್ರರು ಕೂಡಾಬ್ಲಮ್ದೆ ಹೆಚ್ಚ ಬಂದ ಕೂಡಾಬ್ಲಮ್ ಕರೆಕ್ಟ್ಗ್ರೆ ಏನು ಪ್ರಾಬ್ಲಮ ಇಲ್ಲ
ಹಾ ಹೌದ್ರಿ ಹಂಗೇರಿ ಅದೊಂದು ಒಲ್ ಅಮೌಂಟ್ಷ್ಟು ಬ ಅವನ್ ನಿಂತವ್ರು ಅದ್ರ ಪ್ರಾಬ್ಲಮ್ ಬಿದ್ರು ಹೊಲ ಮಾರ ಇದವಲ್ರಿ ಹಂಗ ಸಾಲ ಸಲ ಅದನ್ ಮಾರವಿ ಎರಡವರ ಕರರಿ ಈಗ ಎಂಟ ಲಕ್ಷ ಬಂದ್ ಇನ್ನೊಂದ್ ಎಂಟ ಲಕ್ಷ ಬರೋ ಅವ್ರೇ ಅವ್ರು ಏನ್ ಅದೇ ಸ್ವಲ್ಪ ಹಿಂದಕ್ಕೆ ಹಾಕ ಕೂತಾರೆ ಅವ್ರು
ಅದೊಂದ್ಚೂರು ಅದೊಂದ್ ಸ್ವಲ್ಪ ಮೊತ್ತ ಅಂತಂದ್ರೆ ನಿಮಗೆ ಯಾವ್ದಾದ್ರು ಮನೆ
ಹಾ ರೀ ಮನೆ ಕೊಟ್ಟ ಹಾ ರೀ ಬಿಸ್ನೆಸ್ ವಿಸ್ನೆಸ್ ಮಾಡ್ಕೊ ಹೋದ್ರಿ ಅದೇ ಹೇಳ ಕೂತೀವ್ರರಿ ಇನ್ನೊಬ್ಬ್ರ ಅಣ್ಣ ಅವ್ರಿ ಅವ್ರ ತಿಂಗಳಗ್ ಮೂವತ್ ಸಾವ್ರ ಪಗಾರ್ ಬಳದ್ರಿ ಅವ್ರಿಗೆ ಹ ಅಜಕ್ ಮಷೀನ್ರಿ ರೋಡ್ ಹಾಕಲ್ರರಿ ಮಷೀನ್ರಿ
ಕರೆಕ್ಟ್ ಹ ನೋಡಿದ್ದನಿ ನಾನು
ಹ ರ ಅದೇ ಅದೇ ಕೆಲ್ಸ ಮಾಡ್ತಾರ ಅವ್ರಿಗೆ ತಿಂಗಗಳಳಿಗೆ ಮೂವತ್ ಸಾವಿರ ಹಂಗಾದ್ರಿ ಈಗ ಇನ್ನೊಬ್ಬ್ರ ಹಣ್ಣಗ ಅಲ್ಲೇ ಅಲ್ಲೇ ಕಳಸಿದ ಅಂದ್ರೆ ಅವ್ರದನ್ ಲೈಫ್ ಸೆಟ್ಲ್ ಆದ್ರಿ
ಇಲ್ಲ ಆ ರೀತಿ ಒಬ್ರು ಒಬ್ರು ಲೈಫ್ ಸೆಟಲ್ ಮಾಡ ಮುಂದೆ ಅಚೀವ್ಮೆಂಟ್ ಮಾಡ್ತಾ ಹೋಗಿದ್ರೆ ಚೆನ್ನಾಗಿ ಅವರ ಕೆಲಸ ಕಾರ್ಯಗಳನ್ನೇ ಹೀಗೆ ಸರಿಯಾದ ಒಂದು ರೀತಿಯಲ್ಲಿ ಸಂಬಂಧ ಕೂಡ ಬಂತಂದ್ರೆ ಚೆನ್ನಾಗಿ ಎಲ್ಲ ಕೆಲಸ ಕಾರ್ಯಗಳು ಈಸಿ ಆಗ್ತದೆ
ಮ ಬೇರೆ ಯಾರ ಬೇಕಾದ್ರೆ ಕೊಡ್ಬೋದ್ರಿ ಸರ್ ಹಂಗೆ ಸರ್ ಫೋನ್ ಬರ್ತಾದೆ ಸರ್ ಬಾ ಫೋನ್ ಕಾಲ್ ಎಸ್ಂಡ ಸರ್ ಸರಿ ಸರ್ ಹಾಂ